ಹಲೋ
ಹಾ
ಎಸ್ಟ್ ಗಂಟೆಗೆ ಹೋಯ್ತಾರೀ ಡ್ಯೂಟಿಗೆ
ಅದ ನಾನು ಈ ಒಂಬತ್ತು ವರೆಗೆ ಹೋಗೋಣ ಅಂಕಣಿ ಇದ್ದೀನಿ
ಒಂಬತ್ತುವರೆ ಹ್ಮ್ ಏನೋ ಹೇಳ್ತಿದ್ದನಲ್ಲ ಹ್ಮ್
ಹಾ ಅದೇ ನಿನ್ನ ನಿ ನಿಮ್ದ್ ಆಫೀಸಾ ದೊಡಂದ್ ಕ
ಅಯ್ಯೋ ಅದೇ ನಮ್ಮ್ ಆಫೀಸಿಂದ ಅವ್ರ ಆಫೀಸ್ಗೆ ಏನೊಂದ ಮುನ್ನೂರು ಮೀಟರ್ ಐತೆನೋ ಅಷ್ಟೇ ಹಾ ಮುನ್ನೂರಲ್ಲ ಮೂವತ್ತು
ಬಿಲ್ಡಿಂಗಾ ಏನೋ ಮಾಮೂಲಿ
ಆತರ ಬಿಲ್ಡಿಂಗ್ ಲೆವೆಲಲ್ಲ ನಾರ್ಮಲೂ ಆ ಒಂದು ಈಗ ಒಂದೊಂದ್ ದೊಡ್ಡ ದೊಡ್ಡ ಹ್ಮ್ ಹ್ಮ್
ಈಗ ಹ್ಮ್ ಊರಲ್ಲಿ ಏನ್ ಏನ್ ಇಟ್ಟಿರಿ ಅಂದೆ ಹಲೋ
ಊರ್ ಊರಲ್ಲಿ ಬೈಕು
ಹ ಅಲ್ಲ ಆರ್ಕಸ್ಟ್ರಾ ಇದೆ ಅಂದಿಲ್ಲ ಹ
ಓ ಊರಲ್ಲಿ ಸೈಕ್ ಒಂದ್ ಹಬ್ಬ ಐತೆ ದೇವಸ್ಥಾನ ಓಪನಿಂಗು ಮಗ
ಹಾ
ದೇವಸ್ಥಾನ ದೇವಸ್ಥಾನ ಓಪನಿಂಗೂ
ಅಲ್ಲಿ ನೀವು ಬರಲ್ವಾ
ಬರುತ್ತೆ ಅದೇ ಹೇಳ್ತ ಇಲ್ವಾ ಗುರುವಾರಸ್ ನೈಟ್ ಬರ್ತೀವಿ ಅವನು ಶನಿವಾರ ನೈಟ್ ಬರ್ತನಿ ಅಂತ ಅವನು ಅವನಿಗೆ ಏನೋ ಎಕ್ಸಾಮ್ ಐತಂತ್ತಲ್ಲಾ
ಹಾ
ಶನಿವಾರ ನೈಟ್ ಬರ್ತಿನ ಮಗ ಅಂತವ್ನ ಅವ್ನು ಎಕ್ಸಾಮಗೆ ಇಸ್ೊಂಡು ಅವ್ನು ಸೋಮವಾರ ರಜಾಕ ಓಾಡ್ತವ್ನೆ ಸೋಮವಾರ ಡಿ ಜೆ ಐತಂತೆ
ೇರ ೇರ
ಹ ನಾನು ಗುರುವಾರ ಬರ್ತೀನಿ ಸೋಮವಾರ ರಜಾ ಕಟ್ಟ ಊಟೆ
ರಜಾ ಕಡೋಟೋ
ಯಾರ ಹ್ಮ್ ಸುಮ್ ರಜಾ ಆ ಸಿಚುವೇೇಶನ್ ಮೇಲೆ ಡಿಪೆಂಡ್ ಆಗುತ್ತೆ
ಅದ ರಜಾ ಎ ತಕ್ಷಣ ಎ ಜನ ಕೊಡ್ತಾರ ಬನ್ನಿ ಅಂತ ಹೇಳ್ದಾರ
ಇಲ್ಲ ಕೊಡ್ತಾರೆ ಬಟ್ ಈ ತರ ಎಲ್ಲ ಸಡನ್ ಆಗಿ ಹೇಳ್ಬೇಡ ಒಂದ್ ಎರಡ್ ದಿನ ಮುಂಚೆನೆೇ ಹೇಳ ಅಂತಾರೆ ಆಮೇ ಜಾಸ್ತಿ ರಜಾ ಹಾಕಿದ್ರೆ ಯಾೆಷ್ಟು ಜಾಸ್ತಿ ಆ ರಜಾ ಹಾಕ್ತರಿ ಅಂತ ಅಷ್ಟೇ
ಈಗ ರಜಾಕ್ರ ಮಾಲಿ ಸಾಲರಿ ಕಟ್ಟು
ಸಏ ಇಲ್ಲ ಒಂದ್ ಎರಡು ದಿನ ರಜಾ ಹಾಕಿರ ಏನ್ ಸ್ಯಾಲ್ರಿ ಇಲ್ರರಿ ಏನ್ ಕಟ್ ಮಾಡಲ್ಲ ಮಗ
ಹಾ
ಎರ ದಿನ ರಜಾ ಹಾಕಿದ್ರೆ ಮೂರ್ ದನ್ ರಜಾ ಈಗ ಹುಷಾರಿಲ್ಲ ಅಂತ ಒಂದ್ ಮೂರ್ ದಿನ ರಜಾ ಹಾಕಿದ್ೂೆ ಏನು ಮಾಡಲ್ಲ
ಹಾ
ಜಾಸ್ತಿ ಜಾಸ್ತಿ ರಾ ಾಕಿದ್ರೆ ಜಾಸ್ತಿ ರಜೆ ಹಾಕಿದ್ರೆ ಕಟ್ ಮಾಡ್ತಾರ ಅಷ್ಟೇ ನಿಮ್ದು ಡೈಲಿ ಬೇಸಿಸ್ ದುಡ್ಡು ನಿಮ ಡೈಲಿ ಬೇಸ್ ದುಡ್ಡು ನಮ್ದಂಗಲ್ಲ ಸ್ಯಾಲ್ರಿ ತಿಂಗಳದು
ಹ ನಮ್ದು ಡೈಲಿ ಅಲ್ವಾ ಬಟ್ಟ ನ ರಾಜಾ ಕ ತಲೆ ಕೆಡಸಣಂಗಿಲ್ಲ ಯಾರನು ಎಳಗಿಲ್ಲ ಕೆಳಗಿಲ್ಲ ರಾಜ ರಜಾ ಅರ ಸ್ಯಾಲ್ರಿ ಕಟ್ ಅಷ್ಟೆ ಅವತ್ತಂದಿಲ್ಲ ಆತರ ಉಂಟು
ಅದೇ ನಮ್ಮಂತ ಅಂಗಲ್ ಬಳ ಹ್ಮ್ ಹ್ಮ್ ಯಾವಾಗ ಬೇಕು ಅವ್ ರಜೆ ಹಾಕಬಲ್
ರಜಾಗಳು ಎಡುವಾಗ ಆಯತವಾಗ ಚೀಟಿ ಎಲ್ಲ
ಹ್ಮ ಹ್
ಇ ಪರವಾಗ ಹೋದ್ ವಾರ ಮೂ ಮೂರ್ ರಜೆ ಹಕಿದ್ದೆ ನ ಎಲ್ಲ ಊಟಿಗೆ ಹೋಯಿರುವಂತ ಈ ವಾರ ಒಂದ ಈ ವಾರ ಮೂರು ರಜಾ ಇವರು ಎರಡು ರಜ ಸಾಗರ್ ನಾಲ್ಕು ರಜಾ ಇನು ಶುಕವಾರ್ ರಜ ಕಾರಬೇಕರ ಣ ಅಂತ ಶನಿವಾರನೋ ಬ ಇಲ್ಲಿ ಚನ ಬಸ್ ಮಾಡಂತೆ ಇಲ್ಲಿಂದ ಬೆಂ್ಗಳೂರು ಬೆಂ್ಗಳೂರು ಹೋಗಕೆ ಅಂದ್ರೆ ಗ್ಯಾರೇಜಲ್ಲವಾ ಅಂದ್ರೆ ಓನರ್ಗಳು ಪನರ್ಗಳು ಅವರೆೆಲ್ಲ ಹೋದ್ರೆ ಮತ್ತೆ ಶನಿವಾರ ರಜಾ
ಏನಕ್ ಹೋಗ್ಬಬೇಕಂತೆ
ಅಂದ್ರೆ ಕಾರ್ಮಿಕ ದಿನಿನ ಮೆಕ್ಯಾನಿಕ್ಸ್ ಗಳು ಮೋಟಾರ್ೋಗ ಐಲ್ಲಿ ಹಲ ಮೋಟ ಅಂತ ಐತೆ ಅಲ್ಲಿಗೆ ಹಯ್ತಾರಲ್ಲ ಅಲ್ಲಿಗೆ ಹೋಯ್ತಾರಲ್ಲವಾ ಅದೇ ಅವಾರ್ಡ್ ಕೊಡ್ತಾರ ಅಲ್ಲಿ ಅಲ್ಲಿ ಹಯತರಾ ಹ ಅದಿಕ್ಕೆ ಶನಿವಾರ ನೋಡಲ್ಲ ಜ ಮಾಡಿದ್ರೆ ಮಾಡ್ರರು ಇಲ್ಲಾಂದ್ರೆ ನಮನ ಓಪನ್ ಮಾಡಿದ್ರೆ ಶನಿವಾರ ಬಂದು ಓಪನ್ ಮಾಡ್ಬಬೇಕು
ಸಿನ ನೀನ್ ರಜ ಆತತಿಾ ಶು್ರವ ಹಬೇ
ಶ ಅದೇ ಶು ಶು ಹಬ್ಬ ಶುಕ್ರಾರಿನೇ ರಜಾ ಹಾಕ್ತೀನಿ ರಜಾ ಅಂಗಡಿಗೆ ರಜೆ ಇರುತ್ತೆ ಶನಿವಾರ್ ನೋಡ್ತ ಮೂೋಡ್ದ ಹಯ್ತೀನಿ ಇಲ್ವಾ ಸುಮ್ರ ಜ ಅಷ್ಟೇ ತಲೆ ಕೆ ಇಟ್ಲಕ್ ಹ ಜೀವ್ನಲ್ಲಿ ಇದ್ದಿದೆ ಮಗ ವಾರದ ಎರಡ ದಿವಿಸ ಹೋಗಬಹುದು ಓಸರಾಜ್ ಹಾಕಿರ ಅದ್ಕ ಮುಂದಿನ ವಾರದ ಇನ್ನು ರಾಜನೇ ಹಾಕಡುದು ಅ ಇನ್ನೇನ್ ಮನೆಯವರು ಅ ಅಲ್ಲಿಗೆಲ್ಲಿಗೆ ಹೋಗಕ್ತಿರ್ತಾರ ಇನ್ ಹಬ್ಬಗಳು ಬತ್ತಾವ ಇನ್ನ ನಿಮಗ್ ಎಂಟು ಅವರ್ ಡ್ಯೂಟಿ ನಿಮಗೆ ಎಂಟ ಅವರ್ ಡ್ಯೂಟಿ ಆ ನಾವು ರಜಾನ ಆಗತಿ ರಜಾನ ಆಗಕ್ ಮ ಆಮೆ ಹಸಿ ಮೈಕರಕ್ಲಾ ಒಂದ್ ದಿವಿಸ ದ ವಾರಕ್ ಒಂದ್ ದಿವ್ಸ ಎ ದಿವ್ ಸಜಾ ಆಗ್ತವ್ರೆ ಕೆಲ್ಸನೇ ಮಾಡಕಲ್ಲಮ್ಮ ನಿಮಂಗೆ ಎಂಟವರ್ ಡ್ಯೂಟಿ ಆಗ್ರ ಆರಾಮ್ ಅಡ್ಗ ನೀ ಒಬಯ್ತು ಒಂದ ಅಂಗಲ್ಲ ಮಗ
ನಿಮ್ಮ ಅಣ್ಣ ರಜನ ಆಗ ಆಗಲ ಮತ್
ಹಾಗೆ ನೀನ್ ಎಷ್ಟೇ ಕೆಲ್ಸ ಮಾಡಿದರು ಅಷ್ಟೇ ಸಂಬಳ ಬದತ್ತ ಅಂದಾಗ. ನೀನು ಜಾಸ್ತಿ. ಜಾವಾಗ ನೀ ನಿನ್ನೆ ನೋಡ್ಕೊ ಈಗ ನಿನ್ನೊಂದ ಕೆಲ್ಸ ಮಾಡ್ದಲ್ಲ. ಸಂಬಳ ಸಿಗುತ್ತೆ ಅಂತಂದ್ರೆ ನೀ ರಜಾ ಆಗ್ತಿ ನೀನು. ಯಾರು ಹಾಕಲ್ಲ ಹಓಂದದ್ಮೇಲೆ ಯಾರು ಹಾಕಲ್ಲ ಯಏಕೆಂದ್ರೆ. ಅವ್ರ್ದ ಅಂಗಡಿ ಅವ್ರಿಗೆ ದುಡ್ಡೋರು ಅವ್ರಿಗೆ ದುಡ್ಡು ಸಿಗೋ ರಜಾಕ ಅವ್ರಿಗೆ ಲಾಸು. ನಮ್ದ ಎಷ್ಟು ಎಷ್ಟು ಗಂಟೆ ಗಂಟ ಮಾಡ. ಅವ್ರಗೆ ಲಾಭ ನಮ್ಗೀಗ ಎಷ್ಟ್ ಗಂಟೆ ಗಂಟೆ ಮಳಿ ಇರುವೆ. ಹ ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟೇಯ ಓನರ್ಗಳು ಓನರ್. ಗಳ ಲಾಭ ಅದಕ್ಕೆ ಓನರ್ಗಳು ಯಾರು ಜಾಸ್ತಿ ರಜೆ ಹಾಕಲ್ಲ ಅಪುರೊಪು ರಜೆ ಹಗ್ತಾರೆ.
ಅಲ್ಲ ಅವ್ ರಜಾ ಆಗ್ತ ಇ ಅಂಗಡಿನ ಪ್ರೌಜಾ.
ಇಲ್ಲ ನಮನಾ ನಾನ್ ನೋಡಿದ್ದೀನ ಇವಾಗ ಮೊ ಒಂದ್ ದಿವ್ಸ ರಜ ಗೀತ ಅಣ್ಣ.
ಅಷ್ಟಂಡ ನಾನ್ ನೋಡ್ಕತ ಇದ್ದೆ ಹೌತ್ತು. ಅದೇ ಅಣ್ ಮೊದ್ಲು ಬೇರೆ ಹುಡ್ಗ ನೋಡಿಕನು ಅದೇ ಸೀನಿಯರ್ಗಳು ಇರಲ್ಲ ಅವರು. ಈಗ ಅವರೆಲ್ಲ ಬಿಟ್ಟು ಅಂದ್ಮೇಲೆ ನಾನ್ ನೋಡ್ಕತೀನಿ. ಹಲ್ಲ ಇಲ್ಲವ ಯ. ನಾನು ಇನ್ನೊಂದು ಹುಡ್ಗೈಐತೆಬ್ರ ಒಂದ ನಾಲ್ಕು ಜನ ಇದ್ದೀವಿ ಈಗ. ಇನ್ನೊಂದ್ ಹುಡ್ಗ ಬೇಕು ಸಿಗ್ತಲ್ಲಾಕ ಹುಡುಗರು ಎಲ್ಲೂ ಎಷ್ಟ ಸಿಗಲ್ಲ ಈಗ. ಇವಂದು ಕಾಲೇಜ್ ಸ್ಕೂಲ್. ನಾ ಈಗ ಅಮುಲೀಷ್ ಳೂರ್.
ಹ್ಮ್ ಹ್ಮ್ ಬೇರ ಯಾರ್ಗೆಲ್ಲ.
ಬೇರೆಲ್ಲ ಕಮ್ಮಿ ಅ್ರ ಕೆಲ್ಸದ ತಕಿ ಕೆಲ್ಸ ಹೆಂಗ್ ಮಾಡ್ತಾರಗೆ.
ಹ್ಮ್ ಹ್ಮ್ ಈಗ ನಿಮ್ಮ್ ಅಣ್ಣಂದ್ಬಿಟ್ಟ ನೆಕ್ಸ್ಟ್ ನೀನೇ ಇರೋದು.
ಹಾ ನೆಕ್ಷ ನನ್ಗೆ ಜಾಸ್ತಿ. ಕೂ ಇಷ್ಟ ಅರೆ ಆ ಇವಾಗ ಇನ್ನೊಂದ ದೃಶ್ಯ. ಹಂದು ರಷ. ಅಂಗಡಿ ಮಾಡಕ್ ಹೇಳದು ಇನ್ನೇನ್ ಎಷ್ಟ್ ದಿವಸ ಅಂತ ಮಾಡಿ ಕೆಲಸ. ಜೀವನ್ದಲ್ಲಿ ದೊಡ್ ದುಡ್ಡು ಮಾಡ್ಬೇಕಕ್ ಜೀವನದಲ್ಲಿ ದುಡ್ಡ ಮಾಡ್ಬೇಕಕ್ ಮಗ. ಸ್ಪಾರ್ಶಿದರ್ ಕ ಆರ್ತಾವಪ್ಪು. ಪಾಚನರಧನರ ಮಿ. ಹ ಕಾಲಾಡ್ಕ ಸಜ. ಸಣ್ ಆಯ್ತ ಅದಕ್ಕೆ ಎ ಸೆ ಸಣ್ ಆಯ್ತಾ ಒರಳ ಕೂತ್ಕಳಕ.
ಹ.
ತಗಬ ಮಗ ಅ ಸೇಕೆಂಡ್ ಸರ ಆಗ್ವಿ ತಗತಿ ಮಗ. ದ ಏನರ ಆಗ್ಲಿ ಸೆಕೆಂಡ್ ಸರ ಆಗ್ಲಿ ತಗೊಂಡೇ.
ನಿಮ್ ಡ್ಯಾಡಿ ಒಂದ್ ಮಾತ ಹೇಳಿದ್ರ ಹಂಗೆ ತಗೊಂದ್ಂಗ.
ಹಓ ಹಗೆ ನಿಲ್ಲಸ್ತಾ ಇದ ಅಬಾಜಿ ಈಗ ಹೇಳ್ತಾ ಇದ್ಯಾ. ಅವ ಹೇಳ್ತು ಬೈಕು ಬ್ಯಾಡ ಸುಮ್ನೆ ಎದಾರೂ ಚಿಕ್ಕ ತಗ ಅದಕ್ಕ ಇನ್ನೊಂದ ಎರಡ್ ಲಕ್ಷ ಆಾಕಿ ಮೂರ್ ಲಕ್ಷ ಹಾಕೊಂಡು ಕಾರ್ತಾವದ. ಅದ್ ಏನ ಕತ ಅಂದ್ರೆ ಮಗ. ಬೈಕ್ ಓಡ್ಸಂಗ ಆಗಲ್ಲ ಅದ್ ಏನ್ೋತರ ಫೀಲಿಂಗ ಚಂದ.
ಬೈಕ್ ಚ ಬೈ ಇಲ್ಲ ಮಾಗ ಮಗ.
ಏನ್ ಅಂತ ದೊಡ್ಡೊಂದ್ ಬೈಕ್ ಇರ್ಬೇಕು ನಾವ್ ಇಷ್ಟ ಪಟ್ಟು ತಾಗಬ. ನಗ ನಾವು ಇಷ್ಟ ಪಟ್ಟಿದ್ವಿ ಎಲ್ಲ ತಗೋಬೇಕು.
ಹ್ಮ್ ಅಲ್ಲಂತ ಹೋದು.
ಆ ಯಾವತರ ದುಡ್ಡು ಮಾಡ್ಬೇಕ ಗೊತ್ತಾ ಯಾವ್ತರ ದುಡ್ಡು ಮಾಡ್ಬೇಕ ಗೊತ್ತಾ
ಹ್ಮ್
ಫೋನ್ ಕೆಳಗ್ ಬಿದ್ರೆ ಬೇಜಾರಾಗಗ್ಬಾರ್ದು ಬಿಡುದು ಬಿಡುದು ಜ ತಗಳೋದ ಅ ಅನ್ನಾಗ ರೇಜಿ ದುಡ್ಡು ಮಾಡ್ಬೇಕು.
ಹ್ಮ್ ಯಾರ್ು ಹೇಳಿರದ ಎಲ್ಲಗಿದ.
ನಾನನ್ ಹೇಳಿದ್ದು. ನಾವಂದು ಎದು ವಾಚು ನಾನು ಎನ. ಹಓ. ಅವ ಎಿದು ವಾಚು ನಾಾವ ಹೇಳಿದ್ದ ಫೋನ್. ಆತ ದುಡು ಮಾಡ್ುವಕ್ಕ. ಹ ಆಥರದ ದುಡ್ ಮಾಡ್ಬೇಕಳ ಅವ್ರಲ್ಲಾ ಹೆಂಗ್ ಮಾಡ್ತಾರ ದುಡ್ಡದು.
ಅದ ಯೂಟ್ಯೂಬ್ ಇಂದ ಬರತ್ ಕಣಾಲಲ್ಲಿ. ಒಂದು ವಾರಕ್ಕೆ ಹದಿನೈದು ಲಕ್ಷ.
ಹೌದ್ ವಾರಕ್ಕೆ. ಕೆಲವ್ರ ಇ ಏನ್ ಮಾಡ ಹಕೋ ಸುಮ್ರಿ ಯ. ಯೂಟ್ಯೂಬಲ್ ಮಾಡಿ ಇದ್ರೆ ಸಾಕ ನೀ ಮಾಡ್ಲದ ಯೂಟ್ಯೂಬ್ನರ್ ಅವತ್ತಿಗೆ.
ಅ ಅದೆಲ್ಲ ಅವನ್ ಎಷ್ಟು ವಷ್ಟಿಂದ ಮಾಡ್ತವ್ನು.
ಹ ನೀನ್ ಈಗ್ ಮಾಡಿದ ಏಂದ್ ಆರಡು ವರ್ಷಕ್ ಆಯ್ತಿ ಮಗ.
ಆಾರ್ ಲೋಸಕ್ ಆದ್ರೂ ಪಾಲುಸ ಆದ್ರ ಆಗ್ತಾರ ಇಲ್ಲಾಂದ್ರೆ.
ಇಲ್ಲಾಂದ್ರೆ ಇಲ್ಲ ಅಷ್ಟೆ ಸುಮ್ ನಾನ್ ಮಾಡ ಸುಮ್ ನಾನ್ ಮಾಡುವ ಕಳ್ಳತೆಗೆ. ಗ್ಯಾರೇಜ್ ಕೆಲ್ಸುತ್ತ ಮತ್ತಗೆ.
ಹ್ಮ್ ಯ ಎಲ್ಲಾ ಮಾಡ್ತಾರ ಮಗಂ. ಅವ್ರ ಮಾಡ್ಬೇಕ್ರ ಅಷ್ಟೊಂದು ಪೈಪೋಟ ಇತ್ತಿಲ್ಲ ಮಗ.
ಹ್ಮ್ ಇವಾಗ ಹೊಸ ಅವ.
ಟಿಕ್ ಟಾಕ್ ಇಂದಲೇ ಬಂದ್ಬಿಟ್ರ ಅವರು.
ಹಾ.
ಆರ್ಲ್ಡ್ ಇಂದಲೇ ಫೇಮಸ್ ಆಗ್ಬಿಟ್್ರ ಅವರು ಟಿಕ್ ಟಾಕ್ ಇಂದ ಬಂದು. ಾಮ ಬಂದರಲಾ.
ಹಾ.
ಅವಾಗಂಚೂರು ಫೇಮಸ್ ಆಬಿಟರು.
ಹಾ.
ಬಟ್ಟಿಿವ ಕೇಮ ಹಗ ಬಾರಿ ರಿಸ್ಕ ಇಟ್.
ಹ್ಮ್ ನಾವ ಈಗ ನಾನ್ತ್ತ ಮಾಡ್ಬ ಅದೇ ಇನ್ ಮತ್ತಸ ಅಕೌಂಟ್ ಕ್ರಿಯೇಟ್ ಮಾಡಿಕಣತ್ತತಿ. ಗ್ಯಾರಜಿಂದ ತೆಗೆ.
ಡೈಲಿ ಲಾಕ್ಸ್ ಮಾಡು.
ಅ ಮಾಳ ಅನ್ಕತೀನಿ ಅದ ಏನ ಮಾದ ಅಡಕ ಬರಲ್ಲ ಅ ಕಳ.
ನೀನ್ ಮಾತಾಡ್ತೀವ ಅಂದ್ರೆ ಅದು ಅಷ್ಟೇ ಆಮೇಲೆ ಕತೆ.
ಹ ಒಂಟು ಅಂತ ನಾನ್ ನಾನ್ ಮಾತರಿ ನಾನೇ ಕೇಳ್ಸ ಬೇರ್. ೇಳಿದ್ದಾರೆ.
ಹ್ಮ.
ಹಂಗ ಅದು.
ಹ ಅದೇ ತರಗ ಅಲ್ಲು ಮಗಲ್ಲ ಮಗ ಈಗ ಖುಷಿ ಜನ ಮಾಡ್ತವ್ರ. ರೀಲ್ಸ್ ಎತ್ತಿದ್ರ ಅದು ಇದು ಇದು ಅದು ಮ ಏನೇನೋ ಮಾತಾಡ್ತಾ ಇರ್ತಾರೆ
ಅವ ಏನ್ ಮಾಡದತಿನಲ್ಲ ಮಾಡ್ತವ ಏನ್ ಬೇಕ ಅದ್ನ್ನೇ ಮಾಡ್ತವೆ
ಹಾ ಹಾ
ಹ ಅವ ಎಲ್ಲಿಂದ ಬತ್ತಾವ ಕ ಕಣಪ ಹ ಎಲ್ಲಿಂದ ಬತವ ಕಣ ಕಣಪ್ಪ ಅವ ಡ್ಯಾನ್ಸ್ ನೋಡಬೇಕ ಅದ್ರ ಅವನೊಂದ್ ಮಾಡ್ತವೆ ಬಂದು ಅದ ಆಡ್ತಾ ಇರ್ದಾಗಣ ಹೊತ್ತಿಗೆ ಹೌದು ರೀಲ್ಸು ಅದ ಅದು ಒಂದು ರೀಲ್ಸ್ ಆಯು
ಹ್ಮ್
ನಾಳು